ಹಲೋ
ಹಲೋ ಹಲೋ
ಹಲೋ
ಹಲೋ
ಅದೆ ಅದ್ ಎದ್ ಬರುತ್ ಮುತ್ತಿ ಆಗಿಲ್ಲ ಚಂತವಾಳಬರ ಹಲೋ
ಹಲೋ
ಹಲೋ
ಕೇಳ್ಸ್ತಾ ಇಲ್ವಾ
ಹಾ ಹೇಳು ಕೇಳಸ್ತಾ ಇದೆ
ಹೌದಾ
ಹ್ಮ
ಊಟ ಮಾಡಿದ್ರ ನೀವು
ಆಯ್ತು ನಿಮ್ದು
ಹ್ಮ್ ನಮ್ದ್ ಆಯ್ತು
ಹ್ಮ್ ನೀನ್
ನಿಮ್ಗೆ ರಕ್ತ ಏನಾತದ್ ಬಗ್ಗೆ ಗೊತ್ತಾ, ಲಕ್ಷಣಗಳು?
ಏನ್ ಗೊತ್ತಿಲ್ಲ ಹೇಳಿ ನೀವೇನೆ
ಹೇಳ್ಳಾ?
ಏಳು
ಚರ್ಮಾ ಮತ್ತು ನಾಲೆ ಎ ಬಿಡಿ ಚೈ ತವೇ ಹ್ಮ್
ರಕ್ತ ಕಡಿಮೆ ಆದ್ರೆನಾ ಹ್ಮ್
ಒಬ್ರು
ಹ್ಮ್
ಅಂಗೈ ಚರ್ಮಗಳು ಬಿಳಿಚಾಯ್ತವೇ. ಕಣ್ಣಿನ್ ರೆಪ್ಪೆ ಒಳ್ ಭಾಗಗಳ್ ಇರ್ತಾವಲ್ಲ, ಅದು ಬಿಳೀಚಾಯ್ತವೆ. ನಿಮ್ಗೆ ನಿಮ್ಗೆ ಏನ್ ಗೊತ್ತು.
ಆ ಮೆಡಿಕಲ್ ಬಗ್ಗೆ ಹೇಳ್ಕೊಳ್ಳಾ ಒಂದ್ ಸ್ವಲ್ಪ.
ಹ್ಮ್ ಹೇಳಿ ಹೇಳಿ
ಮೆಡಿಕಲ್ ವಿದ್ಯಾರ್ಥಿಗಳು ಯಾವ್ಯಾವ ತರ ಟ್ರೀಟ್ಮೆಂಟ್ಗೆ ಕಲಿತಾರೆ ಅಂದ್ರೆ
ಹ್ಮ್
ಏಕ್ ದಮ್ ಅನ್ವಯಿಸುವ್ ಉದ್ಭವಿಸುವುದಿಲ್ಲ ಅವರು ಕರ್ಗ ಕಾಲ ಅವರು ಕೆಲ್ಸಕ್ಕೆ ಅವರು ಟ್ರೈನಿಂಗ್ ತಗೋತಾರೆ
ಹ್ಮ್
ಅದ್ರಲ್ಲಿ ಮೂರ್ ತರ ಗುಡಿಸಬೋದು ನಾವು ವಿದ್ಯಾರ್ಥಿಗಳನ್ನ ಕೌಟುಂಬಿಕ ಸಂಸ್ಕೃತಿ ಪ್ರಾಥಮಿಕ ಶಿಕ್ಷಣ ಸಮಮೂಹ ಮಾಧ್ಯಮ ಅಂತ.
ಹ್ಮ್
ಅವುಗಳಲ್ಲಿ ಸಮಾಜ ವಿಜ್ಞಾನಗಳು ಅರ್ಜೆಂಟ ಆಫ್ ಸೋಷಿಯಾಲ ಸೋಷಿಯಾಲಿಸಂ ಎಂತ ಕರೀತಾರೆ ಇವ ನ ಮಕ್ಕ ಮಕ್ಕಳು ಸದಸ್ಯರಾಗುವ ಮತ್ತು ಅವರ ವ್ಯಕ್ತಿ. ತಿ ಪೂರ್ಣಗೊಳಿಸುವ ನಿರ್ಧಾರ ಕೈಗಳ್ತವೆ.
ಹ್ಮ್
ಅದರಿಂದ
ಹ್ಮ್
ನಾವು ಯಾವ ಥರ ಮಾಡ್ತೀವಿ ಅಂದರೆ
ಹ್ಮ್
ಹಂಗೇ ರೀ ಒಂದ್ ಎರಡ್ ನಿಮಿಷ
ಹ್ಮ್
ನೀ ಚೆನ್ನಾಗಿದೀಯಾ
ಹ್ಮ್ ಚೆನ್ನಾಗಿದೆ
ಇಮೋಗ್ಲೋಬಿನ್ ಬ್ಲಡ್ ಶುಗರ್ ಎಲ್ಲ ನಾರ
ಹ್ಮ್ ಇದೆಲ್ಲಾ ನಾರ್ಮಲ್ ಇದೆ
ನಿಮ ಮನೇಲಿ ಯಾರಾದ್ರೂ ಏಜ್ ಆಗರ ಅವರು ಇಗ
ಯಾರಿಗಾದ್ರೂ ನಿಮ್ಮ ಊರಲ್ಲಿ ಇದೇ ತರ ಟಿ ವಿ ಇದು ಯಾವ್ದಾದ ಹಾರ್ಟ್ ಅಟ್ಯಾಕು ಈತರ ಯಾವ್ದಾದ್ರು ಸಮಸ್ಯೆ
ಯ
ಹೌದ ಸರಿ ಸರಿ ನಿಮ್ದು ಇಮೋಗ್ಲೋಬಿನ್ ಎಷ್ಟಿದೆ.
ಅಂದ್ರೆ ಬ್ಲಡ್ಡು ಹತ್ತು ಪಾಯಿಂಟ್ ಎರಡ್, ಇದೆ ಹತ್ತು ಪಾಯಿಂಟ್ ಎರಡು.
ಹೌದಾ ಸರಿ ಸರಿ
ನಿಮ್ಗೆ ಎಷ್ಟಿದೆ
ನಂದ ಇದೆ ಇಕ್ಕ ಹ್ಮ ಸರಿ ಸರಿ ಮ ಎಷ್ಟ್ ಕೊಟ್ರು ನಿಮ್ದ್ ಆರೋಗ್ಯ ಎಲ್ಲ ಚೆನ್ನಾಗಿದೆಯಲ್ಲ ವೇಟು ಯ ಯ ಹೈಟು
ಹ್ಮ್ ಸರಿಯಾಗಿದೆ
ಹ್ಮ್ ಪ್ರೆಗ್ನೆನ್ಸಿ ಲೇಡಿಸ್ ಯಾರಾದ್ರರು ಅವ್ರಗೆ ನಿಮ್ಮ್ ಊರಲ್ಲಿ ಯಾವ್ ತರ ಅಂಗವನ್ವಾಡಿಯಲ್ಲಿ ಯಾವ್ಯಾವ ತರ ಫುಡ್ಗಳು ಕೊಡ್ತಾರ ಗೊತ್ತಾ
ಹ್ಮ್ ಪ್ರೆಗ್ಏನ್ಸಿ ಟೈಮ್ ಅಲ್ ಈ ನಮ್ಮ ಊರಲ್ಲಿ ಮೊಟ್ಟೆ ಕೊಡ್ತಾರೆ
ಹ್ಮ್
ಆಮೇಲೆ ಮತ್ತೆ ಪೌಡರ್ಗಳು ಕೊಡ್ತಾರೆ ತರಕಾರಿ ಸಾಂಬಾರ್ ಪೌಡರ್ಗಳು ಅಲ್ಲೇ ಊಟ ಮಾಡ್ಬೇಕು ಅಂತ ಹೇಳ್ತಾರೆ, ಪುಷ್ಟಿ ಪ್ಯಾಕೆಟ್ ಕೊಡ್ತಾರೆ ಹ್ಮ್ ತಗೋತೀರಿ ಹ್ಮ್
ಸರಿ ಸರಿ ಮತ್ತೆ ನಿಮ್ಮ ಹ ಅಂಗನವಾಡಿಯವ್ರು ಏನು ಮೋಸ ಮಾಡಲ್ಲ ಕೊಡ್ತಾರಲ್ವಾ ಐತೆ ಕಡೆ ಎಲ್ಲ ಏನೇ ಗೌರ್ಮೆಂಟ್ ಕಡೆ ಎಲ್ಲ ಬರೋ ಸೌಲಭ್ಯಗಳೆಲ್ಲ ಸಿಗುತ್ತಲ್ಲ ನಿಮ್ಗೆ
ನಮ್ಮ ಊರಲ್ಲಿ ಆತರ ಕೂಡ ದು ಸೌಕರ್ಯ ಎಲ್ಲ ಕಡಿಮೆ ಆತರ ಎಲ್ಲಾ ಏನು ಹೆಚ್ಚು ಸಿಗಲ್ಲ ಈ ಕಡೆ ಎಲ್ಲ ಹ್ಮ
ನಿಮಗೆ ಕೊಡ್ತಾರ
ಹ್ಮ್ ನಮ್ ಸೈಡ್ ಅಲ್ಲೂ ಕೊಡ್ತಾರೆ ಧಾನ್ಯಗಳು ಕೊಡ್ ತೆ ಅಕ್ಕಿ ಕೊಡ್ತಾರೆ ಮೊಟ್ಟೆ ಕೊಡ್ ತರೆ ಹ್ಮ್ ಎಲ್ಲ ಕೊಡ್ತ ಇತರೆ ಅನುಕೂಲ ಆಗೋಂತ ಐಟಮ್ ಕೊಡ್ತಾರೆ.
ಹ್ಮ್
ಹ್ಮ್ ಸರಿ ಸರಿ ಮತ್ತೆ
ಮತ್ತೆ ಇನ್ನೇನ್ ಇನ್ನೇನ್ ಗೊತ್ತು ನಿಮ್ಗೆ ಹೇಳಿ
ನಮಗೆ ಗೊತ್ತಿರೋದ ಅಂದೆ ಏನ
ನಾದ್ರೂ ಆರೋಗ್ಯದ ಬಗ್ಗೆ
ಈಗ ಮೋದಿಯವರೆಲ್ಲ ಸಿಲಿಂಡರ್ ಜಸ್ ಈಗ ಮೋದಿಯವರೆಲ್ಲ ರೂಲ್ಸ್ ಮಾಡಿದ್ರಲ್ಲ ಗೊತ್ತಾ ನಿಮ್ಗೆ ಪೆಟ್ರೋಲ್ ತಗೋಬಾರ್ದು ಚಿನ್ನ ತಗೋಬರ್ದು ಅದನೆನ್ ತಗೋಳಕೆ ಹೋಗ್ಬೇಡಿ. ಹೇಳಿರದ್ನಾ ನಮ್ಮ ಒಂದು ಕುಲಕ್ಕೆ ಅಲ್ವಾ
ಹೌದು
ಹ್ಮ್ ನಿಮ್ ಕಡೆ ಚಿನ್ನ ಬೆಳ್ಳಿ ರೇಟ್ ಎಲ್ಲ ಯಾವ್ ತರ ಇದೆ.
ನಮ್ ಕಡೆ ಚಿನ್ನ ಬೆಳ್ಳಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಇವಾಗ.
ಮೂಲ ಸೌಕರ್ಯ ಸಿಗುತ್ತಾ ನಿಮ್ಗೆ?
ಹ್ಮ್
ಹ್ಮ್ ಸಿಲಿಂಡ್ರುಗಳು ಮತ್ತೆ ಇದು ಹುಡ್ಡೋ ಆ ತರ ಎಲ್ಲ ಸಿಗುತ್ತಲ್ಲ ಸಿಲಿಂಡರ್ ಬೆಲೆ ಯಾವ ತರ ಇದೆ ನಿಮ್ ಊರಲ್ಲಿ?
ಇನ್ನೇನ್ ಇನ್ನೇನು ಇನ್ನೇನ್ ವಿಷಯ ಇರುತ್ತೆ ನಿಂಗೆ
ಗೊತ್ತು ವಿಷಯ ಅಂತಂದ್ರೆ
ಏನ್ ವಿಷಯ ಅಂತ ಹೇಳಿ ಏನಾದ್ರೂಳ್ಳೆ ತರ್ಕಾರಿ ತಿಂದ್ರೆ ಏನ್ ಒಳ್ಳೇದಾಗುತ್ತೆ?
ಹ್ಮ್ ಬೀಟ್ರೂಟ್ ತಿನ್ನಿ ಬ್ಲಡ್ ಹೆಚ್ಚಾಗುತ್ತೆ ಪಾಲಕ್ ಸೊಪ್ ತಿನ್ನಿ ಮೊಟ್ಟೆ ತಿನ್ನಿ ಕ್ಯಾಲ್ಸಿಯಂ ಬೆಳೆಯುತ್ತೆ ಮೂಳೆಯೆಲ್ಲಾ ಸ್ಟ್ರಾಂಗ್ ಆಗುತ್ತೆ, ಹ್ಮ್ ಕ್ಯಾರಟ್ಟು ತರ್ಕಾರಿ. ಇವೆಲ್ಲ ಜಾಸ್ತಿ ತಿನ್ಬೇಕು ಪ್ರೆಗ್ನೆನ್ಸಿ ಲೇಡೀಸು
ಹ್ಮ್
ಹ್ಮ್ ಮುದ್ದೆ ಸೊಪ್ಪು ಕ್ಯಾಲ್ಸಿಯಂ ಹೆಚ್ಚಿಸತೆೆ
ಹ್ಮ್
ಹ್ಮ್
ಹ್ಮ್ ಹಗ್ಬಿಟ್ರಿ ಇನ್ನೇನು ನೀವ್ ನೋಡಿರದು. ಹೊರ್ಗಗಡೆ ಹೊರಗಡೆ ನೋಡಿರೋದು ಹಳ್ಳಿ ವಾತಾವರಣದಲ್ಲಿ ಈ ತರ ಇದೆ ಅಂತ ಹಳ್ಸಿರೋದು ಅದೇನಾರು ಇದ್ಯಾ.
ಈಗ ನೀವೆಲ್ಲಾ ಈಗ ಅಂಗಡಿ ಸೈಡು ದೊಡ್ ದೊಡ್ಡವ್ರಲ್ಲ ಹೋಗ್ತಾರಲ್ಲ ಅವ್ರ ಮನೆಗ್ ಬಂದ ತಕ್ಷಣ ಕೈ ಕಲ್ ಸ್ವಚ್ಛವಾಗಿ ತೊಳಿಸಬೇಕು ಮಕ್ಳಿರ ಮನೇಲಿ ಕೆಮ್ಮಿರವನ ಸ್ವಲ್ಪ ದೂರ ಇರಿಸಬೇಕು ಆರೋಗ್ಯ ಚೆನ್ನಾಗ್ ನೋಡ್ ಹಕೋಬೇಕು ಬಿಸಿಲಲ್ಲಿ ತಂಪು ಪನಯಾಗ ಕುಡಿಬಾರ್ದು ಜಾಸ್ತಿ. ಬಿಸಲಲ್ಲಿ ಟೀ ಕಾಫಿ ಕುಡಿಬೇಡಿ
ಹ್ಮ್
ಸ್ವಲ್ಪ ತಣ್ಣಿಗಿರೋ ಜಾಗದಲ್ಲಿ ಇರ್ಬೇಕೇ ನೀವು ಹ್ಮ್ ಚಿಕ್ಮಕಳನ್ನ ಬಿಸಲಿ ಲ್ಲಿ ಬಿಡ್ಬೇಡಿ ಹೊರ್ಗಡೆ ಹ್ಮ್ ಹೊರಗಡೆ ಬರ್ಬೇಕು ಅಂದ್ರೆ ಬಾ ಹ್ಮ ಸರಿ ಸರಿ
ಹ್ಮ್
ಮಕ್ಕಳ ಬಿಸಿಲು ಜಾಸ್ತಿ ಇದೆ ಹೊರ್ಗಡೆ ಬಿಡ್ಬೇಡಿ
ಹೌದು
ಹ್ಮ್ ನೀವು ಕೋಲ್ಡ್ ಕೋಲ್ಡ್ ಆಗಿರೋದನ್ನ ಐಟಮ್ ತಿನ್ನಕ್ ಹೋಗ್ಬೇಡಿ ಬಿಸಿಲು ಜಾಸ್ತಿ ಅಂತ ಎಫೆಕ್ಟ್ ಆಗುತ್ತೆ ಹ
ಹ್ಮ್
ಹ್ಮ್ ಟೀ ಕಾಫಿ ಕಡಿಮಿ ಕುಡೀರಿ. ಊಟ್ ಹೆಚ್ಚೆಚ್ ಜತೆಗ್ನೆ ಅಲ್ಲಿ ಜಾಸ್ತ್ ತೇವಿ ಊಟ ಮಾಡ್ಬೇಡಿ ಚಿಕನ್ ಗಿಕನ್ ಆ ತರ ಮೀಲ್ಸ್ ತಿನ್ಬಾರ್ದು. ಇವೆಲ್ಲ ಆರೋಗ್ಯ ಬಗೆ ಗೊತ್ತಿರುವಂತಹ ವಿಷಯಗಳು ನೀವು ಯಾವ್ತರ ಫುಡ್ ತಿನ್ನೋದು?
ನಾವು ಸೊಪ್ಪು ತರಕಾರಿ ತಿಂತೀವಿ.
ಹ್ಮ್ ನಾನ್ವೆೆಜ್ ಐಟಮ್ಸು? ಹ್ಮ್ ಕಟ್ ಮಾಡಿ ಕಟಿಂಗ್ ಕಟಿಂಗ್ ಕ ಮತ್ತೆ ಅ
ತೇಗಿದ್